ಹಲೋ
ಹ್ಮ್ ರ ಮಜಾ
ರಮಜನ ಪೌಟಾ ತಾ
ಹ್ಮ್ ಆತ್ ನಿ ಒ್ದ
ಕಾಾಲ ಜವವ ನ
ಹಾ ಬಂದ ಕಗ
ಮಾಡ್ಕು ಅಂತ
ಕುಚನ
ಅದ ಏನ ಆತಿ ಇವತ್ತು ಏನ್ ಲ್ಲಾಸ್ ಹೇಳಿದರಲ್ಲ ಕಕ್ಟ್ ಬರಗ ವಿಷಯ
ಹೇಳಿದ್ರು ಕ್ಲಾಸ್
ಹೌದಣ
ಹ್ಮ
ವಾಟ್ಸಪ್ ಪ್ರ ದಸ್ಬೇಕೇಕ ಮತ್ತೆ ಟ್ರಿಪ್ಗ ನಾವು ಹೋಗತ್ತೇ ಬರ್ತೇನೆ
ಯಂಟೆ
ಅಂದ್ರ ಹೇಳ್ತಿ ನೋಡಿ ಯಾವ ಊರ ಅಂತರ ಇಲ್ಲಿಂದ ಯಾವ್ದದ ಕಪ್ಪತ್ಗುಡ್ಡ ಕಪ್ಪತ್ಗುಡ್ಡ ದ ಸಕಳೇಶ್ ಪುರ
ಹ್ಮ್
ಬೆದಗ್ಗಿಂದ ಮತ್ತೆ ರಲ್ವವೆ ಸ್ಟೇಷನ್ ಇದ ಆರು ಗಂಟೆ ಬರ್ತೈತೆ ಸಾಯಂಕಾಲ ಅಲ್ಲಿಂದ ಹೋದ್ರ ಬೆಳಗ್ಗೆ ಏಳ್ ಗಂಟೆ ಹಂಗ ಸಕಲೇಶ್ಪುರ ಓಕೆ ಅಲ್ಲಿಂದ ಮತ್ತೆ ಇದು ಧರ್ಮಸ್ಥಳ ಸುಬ್ರಹ್ಮಣ್ಯ ಅವೆಲ್ಲ ನೋಡಿದ ಮೇಲೆ ಮತ್ತ್ ಮಂಗ್ಗಳೂರು
ಹ್ಮ್
ಮಂಗಳೂರಿಗೆ ಹೋಗಿ ಅದ ಹ್ಮ್ ಕರಗಾಜಜ ಅದ ನೋಡಿ ಮತ್ತೆ ತಡುಪಿ ಗೋಕಾಕು ಮುಡೇಶ್ವರ ಹದ ನೋಡಿ ಎಲ್ಲಾ ನೋಡ್ಬೋ ಬರ್ತೇನಪ್ಪಾ ಅಂತ ಅಕ ಕೇಳಿದ ನ
ಬರ್ತನ ಬರ್
ಬರ್ತಾನ ಒಂದು ಮೂರ್ ನಾಲ್ಕು ದನ
ನ ನನಕ ಹ್ಮ್ ಬಟ್ ನ
ನೋಡು ಕೇಳ ನೈಟ್ ಟೈಮ್ ಆದಷ್ಟು ನೋಡು ಅಜ್ಜೆಷ್ಟ ಮನ್ಯಾಗ ಕೇಳು ಮನೆ ಕೇಳಿದ್ರೆ ಈಗ ರೆಡಿ ಹಾಕಿರ್ಬೇಕ್ರ ಬುಕ್ಕಿಂಗ್
ಹ್ಮ್ ಯಾವ ಉಂಟಿರನು
ಇದು ಮುಂದೇನ್ ವಾರದಾಗ ಹೋಗ್ಬೇಕಂತ ಪ್ಲಾನ್ ಇದ ಐತಿ ಮತ್ತ ನೀ ಬರ್ತೀ ಅಂದ್ರ ಇದು ಮಾಡ್ತೀವಿ
ಹ್ಮ್ ಬರ್ತ ನಾನ ಬರ್ತೇ
ಹ್ಮ್
ಹ ಮ
ಮತ್ತೆ ಅದ ನಾ ಫ್ರೆಂಡ್ ಬಂದಿದ್ದಾನ ಕಾಲೇಜ್
ಹಾ ಬಂದಿದ್ದ್ ನ್ಯೂಸಲೆಂಡ್
ಅ ಕೇಳಿದಾವ ಇದ ಇದ್ದಂಗತ್ತ ಉಡಾಳದ್ದಂಗ
ಪ ತಕ್ಕಲ್ಲಿ
ಬಸಪಾಸ ಪಡ್ತ ಜಾನ
ಹ್ಮ್ ಬರ್ತದ ಅಲ್ ಪಸ್ ನಿಮ ಕಾಲೇಜಿಂದ ಇದಿದ್ದೇರ
ಹಂಗಲ್ಲ ಲೋಕಲ್ಲ ಇ ಅಂದ ಕೊಪ್ಪಳದಾಗ ಫುಲ್ ಬರ್ತೈತೆ ಅನ್ ಕೇಳತೇನ
ಹ್ಮ್
ಮದ್ಲತ
ಬರ್ಚರಿ
ಈಗ ಹೆಂಗ ಗಾಯ ಮಟ್ಟದಿಂದ ಇರ್ನೂರ್ ಪ್ಲಾಟ್ ಇಲ್ಲಂದ ಎಣ್ಣೆ ಮೀಲ್
ಹ್ಮ್ ಬರ್ತದ್.
ಇಲ್ಲಂದ್ರೆ ಬಸ್ ಸ್ಟ್ಯಾಂಡು
ಹ್ಮ್
ಅದ ಮಾಡ್ಸ್ಬೇಕು ನೋಡ.
ಹ್ಮ
ಇಲ್ಲಾಂದ್ರೆ ಅಡ್ಡಾಡ್ಸ್ತಾರಪ್ಪ ಅವ್ರು ಹ ಅಲ್ಲೋಗ ಇಲ್ಲೋಗು ಹಾ ಅಡ್ಡಾಡ್ಸ್ತಾರಪ್ಪ ಅಂದೆ.
ಹ ಅತಾ
ಅದಕ್ಕ ಮಾಡ್ಸಾಮನ್ನೊದು ಬಸ್
ಹ್ಮ ಮಾಡ್ಸೋಕ್ ಬರ್ತಾರೆ ನಮ್ ಅದು ಕಾಲೇಜಿಗೆ ಅರ್ಜಿ ಹಾಕ್ಸಿದ್ರ? ನಮ್ಸೀ ಇದು ಫಾರ್ಮ್ ತಗಬೇಕ ನ ಅರ್ಜೀ ಪತ್ರ ತಗೊಂಡು ಹಾಕಿದ್ರ ಬರ್ತಾದ್.
ಈಗ ಅದು ಮಾಡ್ಸಿದ್ರ್ ನಮ್ಗ ಸ್ವಲ್ಪ ಅಡ್ಡಾಡ ಕಮ್ಮಿ ಆಕೈತಿ ಸ್ವಲ್ಪ ಅ ಬಸ್ ಅದಾವ ಬೆಳಗ್ಗೆ.
ಹ್ಮ್
ಎಷ್ಟು ಹತ್ತು ಗಂಟೆಗನ ಹೋಕ್ಕೖತ ಇದಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಒಂದ್ ಬಸ್ಸು.
ಹ್ಮ್
ಒಂದ್ ಬಸ್ಸು ಕುವಂಪುನಗರಿಗ ಒಂದ್ ಹೋಕೈತೆ ಒಂಬತ್ತೊಂಬತ್ತವರಿಗೆ.
ಹ್ಮ
ಅ್ಕ ಮಾಡ್ಸಿ ಅಡ್ಡಾಡದು ಅದು ಅನ್ನಡಕಿಂತ ಬಸ್ಸಿಗೋಗದ್ ಚಲ್ಲೊ ನನ್.
ಹ್ಮ್
ಹ ಹ ಅ ಮತ್ತೆಪ್ಪ ಮಳೆ ಆಯ್ತಾನ ಅಲ್ಲೇ?
ಹ ಇಲ್ಲ.
ಇಲ್ಲಾನ?
ಹ್ಮು ಹು. ಹ
ಏ ಲ್ಯಾಪ್ಟ್ಯಾಪ್ ಹೖತೇನ್ ನಿನ್ಕಡೆ.
ನನ್ಕಡೆ ಇಲ್ಲ.
ಹ ಇಲ್ಲ.
ನಾವ್ ಒಂದ್ ಸ್ವಲ್ಪ ವರ್ಕ್ ಮಾಡ್ತವಿ ಕೆಲ್ಸ ಮಾಡ್ತಿದೀರ ಅಲ.
ಹ್ಮ
ಏ ಪ್ರಿನ್ಸಿಪಲ್ ಬಂದಿದ್ಲು ಕಾಲೇಜ್ಗವ.
ಬಂದಿದ್ರು.
ಮತ್ತೆ ಸರ್ಸು ಅವ್ರು ಇನ್ನೊಬ್ಬರು ಇದ್ರ ಕರ್ರಗ್ ಗಿಡ್ಡಕ್ಕ.
ಅವ್ರು ಬಂದಿದ್ದಿಲ್ಲ.
ಹೌದೇನ ಏನಾತ್ತಿವತ್ತು ಏನ ಆಯ್ತಂದ್ಯ
ಏನೂ ಇಲ್ಲ. ಅದೇ ಇವತ್ತ ಹುಡ್ರ ನಾ ಕುಂತಿದ್ಯಾ?
ಹಾ ಯಾವ ಹುಡ್ರ್ ಹೇಳಿದ್ರ?
ನಾ ಯಾವ ಹುಡ್ರ ಹೇಳಿದ್ರು.
ಸೀನಿಯರ್ ಹೇಳಿದ್ದ ಜೂನಿಯರ್ ಹೇಳ ದೊಡ್ಡವರು ಹೇಳ್ದ ಸಣ್ಣವರು ಹೇಳುದ್ರ.
ಸಣ್ಣೋರೊ ನಮ್ ಕ್ಲಾಸ್.
ನಿಮ ಕ್ಲಾಸಾರ ಹುಡುಗಿಯಾರ ಹುಡುಗರ?
ಮಂಗಗಳೂರು
ಯಾಕ ತಾವಕಂದ್ರೆ ಏನಾರಕೇತನಾ
ಅವ ಕೂಡ ಅವರು ಅವ್ರ ಗರಿ ಬಡಿಸಿ ಮಕ್ಕಳು ತಮ್ಮ್ ಕಡೆ ಎಲ್ಲ
ನೀವ ಏನಾರ ಇದ್ರಾಗ ಸ್ವಲ್ಪ ಇದು ಮಾಡಿದಿ ನಿನ್ನ ಮ ಮೇಡಮ್ ಮೆಚ್ತಾಳ ಇಲ್ಲಾಂದ್ರ
ಮ ಸದ್ರಬಟ ಇದನಕ್ಕಿ ಹೊತ್ತು
ಯಾರ ಪ್ರಿನ್ಸಿಪಲ್ಗೆ ಹೇಳಿದೆ ಸರ್ಗೆ ಹೇಳಿದೆ
ಸರಿ
ಅವಕ ಸ್ವಲ್ಪ ಅದಾರ ಅಲ್ಲಕ್ಕ ಗೆಡ್ಡಕ್ಕ ಅದಾರ ಅಲ್ಲ ಸರ ಲೋಕಲ್ ಅವ್ರದ
ಹ್ಮ
ನೋಡ ನ ಒಂದ್ಸಲ ಇಲ್ಲೇ ಇದ್ರಾಗ ಯಾವ್ದ ಕಾಲೇಜ್ ಐತೆಲ್ಲ ಇಲ್ಲಿ ಇದರ ಕಡೆ ಹ್ಮ ಅ ಮೊಟ್ಟದ ಐತಲ್ಲ ಅಲ್ಲಿ ಬರೋದ್ ನೋಡಿದ ಒಂದ್ಸಲ ನೋಡಿ ಹಾ ಮತ್ತೆಂತೆ
ನಲ್ಲ ಪ ನೀನ
ನಾವೋಗಮ್ಮ ಇದ್ದಕ್ಕ ಗಲದ
ಹಾ ಗ ಮುಕತಿಗ
ಹ ಯಶಂಡೇವ ಅಮ್ಮ ಯಶ ನಾಳೆ ಆರಕ್ಕ ಐತಿ ಏಳು ಹಾ ಏಳು ಏಳುವರಿ ಎಂಟು ಏಳು ನಲ್ವತ್ತೈದು ಎಂಟು ಲಾಸ್ಟ್ ಎಂಟುವರೆನು ಒಂಬತ್ತಕ್ ತೆ
ಹ್ಮ
ಹ್ಮ್
ರಿಟರ್ನ್ ಟ್ರೈನ್
ಹ ಹೋಗದ
ಬರದಾವಾಗೈತ ನ
ಬರೋದು ನಾಳೆ ಒಂದು ಆಳ್ರ ಸಿಗಲ್ ಡೋದು ಎಷ್ಟ ತಾಸ್ ಇದಾ ಕೈತಲ್ಲ ದರ್ಶನ ಗದ್ಲಿ ಗಿದ್ಲಿ ಇರ್ತತ
ಹ್ಮ್
ಬಿತಡ್ತಾನ
ಹ್ಮ್ ಹ
ಹಬ್ಬ ಗದ್ದೆ ಇದ್ರ ಐ್ತಬರ ಮುಂದ ಅದ ಒಂದ್ ಗಂಟೆ ಇಲ್ಲಾಂದ್ರೆ ಹತ್ತು ಹತ್ತುವರೆ ಇರ್ತದೆ ಹತ್ತಕ್ಕೆ ಎರಡು ಅದ ನೋಡಪ್ಪ ಹತ್ರರೊಳಗ ಟ್ರೈನ್ ಎರಡ ಅದ ಅದು ಮಿಸ್ ಆತ ಅದು ಇದತಂದ್ರೆ ಮಿಸ್ ಸ್ತಂದ್ರ
ಹಾ.
ಹಾ ಐದುವರೆಗ ಏನ ಆಯ್ತು ಐದುವರೆ.
ಹಾ ಅಂತ ಈ ಗಷ್ಟ.
ಆ ಕಡೆ ಮತ್ತ್ ಸಿಕ್ತಾವ ಹಂಗ ಟ್ರೈನ್ ಆ ಆರು ಏಳು ಎಂಟ.
ಎಲ್ ದಿನ ಬರೋದು ನಾವವು ಅಗ ಅಷ್ಟು.
ಹ್ಮ್.
ಹ್ಮ್.
ಅಕ್ಕ ನೋಡು ಮನ್ಯಾಗ ಕೇಳಿ ಏನ ಆತೈತಾನ.
ಹ್ಮ್.
ಒಟ್ಟ ಅದ್ ನಾ ನೋಡಿಲ್ ನೋಡಪ್ಪಾ ನೀನ ಇದು ಮಾಡ ಕರ್ಕೊಂಡ ಹೋಗತ್ತ.
ಹಾ.
ಮಾಡಿದ್ರೆ ಏನಾರ ಹೇಳ್ತಿದ್ದ ಹಿಂಗ ಐತಪ್ಪ ಹಿಂಗಗೆಲ್ಲಾ ಹೇಳ್ತಿದಿ. ಹಾ ನಾ ನನಗ್ ಜಾಸ್ತಿ ಗೊತ್ತಿಲ್ಲಪ್ಪ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಎರಡ್ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟಾಂಡ್. ಹ ಆಟ ಅದ ಬಿಟ್ರವು ಸರ್ಪ. ಕ್ಕಲ್ಲ ಅದ ಸ್ವಲ್ಪ ಗೊತ್ತದ ಆಟ. ಅಲ್ಲೊಬ್ಬ ನಮ್ಮ ಫ್ರೆಂಡ್ ಅದಂತ ಹೇಳಿ ನಾ ಈಗ ಫೋನ್ ಅಸ್ತೇನಿ ಏನಂತಾನ ಏನಿಲ್ಲ.
ಹ್ಮ.
ನಮ್ ಗೆಳೆಯ ಅಧನ ಒಟ್ಟ ಅವ ಹೇಳ್ತನಿ ಹಂಗ ಹಿಂಗ ಹೋಳ್ತನ್ ಬರ್ತಿಯಲ್ಲ ಅಂತಂದ. ಬರ್ತಾನ ಅಂದ್ರೆ ಓಕೆ ಇಲ್ಲಂದ್ರ ಇಲ್ಲ.
ಹ್ಮ್ ಬಂದ್ರು ವೇಶ ನಂಗೆ ಗೊತ್ತೇ ತಾಳಪ್ಪ ನಾನೇ ಎರಡು ವರ್ಷ ಇದೀನಿ ಕಾಲೇಜ್ ಅಲ್ಲಿ
ಹೌದಣ ಎಷನೇ ಕ್ಲಾಸ್
ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲೇ ಕಲ್ತೀನ.
ಹೌದಾನ ಅಲ್ಲೇ. ಅದು ವಸತ್ಯ ಅಲ್ಲ. ಊಟ ರೂಮ್ ಹಾಸ್ಟೆಲ್ ಅಲ್ಲ.
ಹ್ಮ್.
ಅದು ಇದು ಕಾಲೇಜ್ ಸ್ಕೂಲ್ ಅಲ್ಲ. ಎಷ್ಟ ಎಷ್ಟ ಇದ ಕೇಳ್ತಾರಲ್ಲಿ. ಪ್ರೀ ಏನು ಹೆನ್ ರೊಕ್ಕ ಇದು ಆ ರೊಕ್ಕ ಕೊಡ್ಬೇಕು ಪ್ರೀ ಯಾನ.
ಹಾ.
ಅದ ಕೇಳಿದಪ್ಪ ನಮಗೂ ಅಷ್ಟು ಗದಗ್ ಗೊತ್ತಿಲ್ಲ.
ಹ.
ಹುಬ್ಬಳೇನ ಅಷ್ಟು ಗೊತ್ತಿಲ್ಲ ಕೂಡ ದೊಡ್ಡ ಸೀಟಿ ಆತಲ್ಲ.
ಹ್ಮ್.
ನಿಮಗ್ ಏನಾದ್ರು ಗೊತ್ತಿರ್ತತಿ ಅಂತ ನಾ ಹೇಳಿದ್ದೇನೆ. ಎಷ್ಟ.
ಹಾ.
ಹಾ ಅಲ್ಲಿ ಈ ಕಡೆ ಬರುವಕ್ಕ ಮಠ ಕಡೆ ಗೈ ಮಠ.
ಎಷ್ಟ ಹ್ಮ್ ಆಯ್ತಾ. ಹ.